ಓಕೆ ರೀ ಏನಿಲ್ಲ ನಾ. ಸುಮ್ನೆ ಇದ್ದೀನಿ ನೀವು.
ಹಾ ನಾನು ಅಷ್ಟೇ. ಊಟ ಮಾಡಿದ್ರ ಮಧ್ಯಾಹ್ನ.
ಹ್ಮ್ ಕಾಫಿ ಟೀ ಆಯ್ತಾ.
ಹಾ ಆಯ್ತು ನಿಮ್ದು.
ನಮ್ದು ಇವಾಗ ಮುಗೀತು.
ಹೌದಾ. ಮಧ್ಯಾಹ್ನ ಊಟ ಏನ್ ಮಾಡಿದ್ರಿ.
ನಾ ನಂತೂ ಏನ್ ಮಾಡಿಲ್ಲ ಹೌದು ಊಟ ಏನ್ತೇನ್ರಿ.
ನಾನ್ ಮಧ್ಯಾಹ್ನ ಅನ್ನ ಸಾಂಬಾರ್ ನೀವು ಸಾರ್.
ಅನ್ನ ಸಾಂಬಾರ್. ಇ ನಾವು ಮುದ್ದೆ ತಿನ್.
ಹೌೌದಾ ಚೆನ್ನಾಗಿತ್ತ ಮುದ್ದೆ.
ಹಾ. ಮುದ್ದೆ ಮತ್ತೆ ಸಾಂಬಾರ್ ಕೊಟ್ಟೆ ಇದು ಮ್. ಏನ.
ಹೌದೌದುೆ.
ಮತ್ತೆ.
ಮತ್ತೆ ಏನು ಶಿಕ್ಷಣ ಎಲ್ಲ. ಹೇಗಿದೆ ಇವಾಗ.
ಎಲ್ಲಾ ಚೆನ್ನಾಗಿದೆ ನಿಮ್ದ ಹೇಗಿದೆ.
ನಮ್ದು ಎಲ್ಲ ಚೆನ್ನಾಗ ಇದೆ. ಅಂದ್ರೆ ಏನ್ ಗೊತ್. ಕಿ ಹೋಕಿ. ಇಲ್ಲಿ ಶಿಕ್ಷಣ. ೇ ಇಲ್ದಿರಗೋಗಿದೆ. ಅಟ್ಲಿಸ್ ಈವಾಗ. ಒಳ್ಳೆ ಒಳ್ಳೆ ಜಾಬ್ ಸಿಕ್ಕಲ್ಲ.
ಹು
ಏನುೂ ಇಲ್ಲ ಇವಾಗ ಎಷ್ಟು ಓದಿದ್ರು ಪ್ರಯೋಜನ ಇಲ್ಲ ಹಂಗ ಹೋಗ್ಬಿಟ್ಟಿದೆ.
ಹೌದೌದು ಅದಂತೂ ನಿಜ.
ಏನು ಇವಾಗ ಯಾರ್ ಚೆನ್ನಾಗ್ ಓದ್ತಾರೆ ಚೆನ್ನಾಗ್ ಓದಲ್ಲಾ ಅನ್ನೋದು ಮ್ಯಾಟ್ರ ಆಗ್ತಾ ಇಲ್ಲ.
ಹೌದು ಅದಂತೂ ಅದಂತೂ ತುಂಬಾ ನಿಜ ಅದ್.
ಏನ್ ಗೊತ್ತಾ ಸ್ಕಿಲ್ ಅದು ನಮ್ಮತ್. ಒಂದ್ ವಿದ್ಯೆ ಇದ್ರೆ ಮಾತ್ರಾನೇ ಏನಾದ್ರು ಒಂದು ವಿದ್ಯೆ ಇದ್ರೆ ಅವಾಗ ಯಾವ ತರ ಉದ್ಯೋಗ ಬೇಕಂದ್ರು ಪಡ್ಕೋಬಹದು
ಹೌದು ಶಿಕ್ಷಣಕ್ಕೆಇವಾಗ ತುಂಬಾ ಹು
ಕನ್ನಡ ಮೀಡಿಯಂ ಓದಿದ್ದ ಹಳ್ಳಿಯಲ್ಲಿ
ಇಲ್ಲ ಇಲ್ಲ ಇಲ್ಲ ನಾವು ಹಳ್ಳಿಯಲ್ಲಿ ಓದಿರ್ಲಿಲ್ಲ ಅಂದ್ರೆ ಏನಂದ್ರ ಸಿಟಿಯಲ್ಲೇ ಹೊಕ್ತಿದೆ ಹ ಹೌದ ಹೌದ
ಅದೇ ಅದೇ ಇವಾಗ ಗೌರ್ನಮೆಂಟು ಅವೆಲ್ಲ ಅಷ್ಟೊಂದು ಏನು ಪ್ರೊವೈಡ್ ಮಾಡತಿರಲಿಲ್ಲ ಪ್ರೊವೋಡ್ ಮಾಡ್ತಾ ಇದೆ ಬಟ್ ತು ಉಳಸ್ಕೊನಕೆ ಆಗ್ತಾ ಇಲ್ಲ ಈ ಜನರ ಕೈಯಲ್ಲಿ
ಅಂತದೇನಿಲ್ಲ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರ ಶಾಲೆಗಳಯಲ್ಲಿ ತುಂಬಾ ಅಂದ್ರೆ ತುಂಬಾ ನಗ್ಲಿಜೆನ್ಸಿ ತೋರಿಸ್ತಾರೆ ಅವರು ಅಷ್ಟು ಅರ್ಥಪೂರ್ವವಾಗಿ ನಮ್ಗೆ ಏನು ಹೇಳ್ಕೊಳ್ಕ್ ಹೋಗಲ್ಲ ಅದಕ್ಕ ಹು ಮಕ್ಕಳಗೂ ಅಷ್ಟೆ ವಿದ್ಯಾರ್ಥಿಗಳಿಗೂ ಏನು ಅರ್ಥ ಆಗಲ್ಲ ಅವ್ರ ಪಾಡಿಗೆ ಅವ್ರ ಇ ಇರ್ತಾರೆ ಅದಕ್ಕಂತ ಯಾ ಅದು ಏನು ಮಾರ್ಕ್ಸ್ ಅವಳು ಏನು ಚೆನ್ನಾಗ್ ಓದಲ್ಲ ಅವರ ಪಾಡಿಗೆ ಅವ್ರ ಮಕ್ಕಳನ್ನ ಬಿಟ್ಬಿಡ್ತಾರೆ ಅದಕ್ಕೆ ಸರ್ಕಾರದ ಶಾಲೆಯಲ್ಲಿ ಯಾರು ಯಾರು ಸೇರ್ಸ್ಕೊಳ್ಳಲ್ಲ
ಹ್ಮ್ ಅದೇ ಅದೇ ಇವಾಗ ಎಲ್ಲ ಸ್ಕೂಲ್ ಸಲು ಅಷ್ಟೇ ಬರೀ ಆದು ಈ ಫಂಕ್ಷನ್ ಏನೇನೋ ಮಾಡ್ತಾನ ಇರ್ತಾರೆ ಏನ್ ಗೊತ್ತ ಉತ್ತಮ ಹು ಮತ್ತ ಶಾಲೆಗೆ ಸೇರ್ಬೇಕು ನಾವಂತೂ ಯಾರ ಯಾವಾಗುವಾಗ ನಿಮ್ಮ ಕಪ್ಪ ಅಕ್ಕ ಮನೆಗ್ ಯಾರ ಇದ್ರರು ಹೇಳಿ ಯಾವ್ ಶಾಲೆ ಚೆನ್ನಾಗಿದ್ರರು ಹಾಸ್ಟೆಲ್ ಲೈಫ್ ಮಾತ್ರ ಅವಾಗ ಹೇಳಿ ಅಲ್ಲ ಇವಾಗ ನಾವಂದ
ಹ್ಮ್ ಹ್ಮ
ಹ ನಾ ಶಾಲೆಗ್ ಹೋಗತ್ರೆ ಅಂದ್ರೆ ಅಲ್ಲ ಎಲ್ಲ ವ್ಯವಸ್ಥೆ ಇರ್ಬೇಕು ಆ ನಾವು ಇವಾಗೊಂದ್ ಮನೆ ಕಟ್ತೀವಿ ಅಂದ್ರೆ ಸ್ಕೂಲ್ ಒಂದ್ ಹತ್ರ ಇರಬೇಕು ಒಂದು ಹಾಸ್ಪಿಟ್ಲ್ ಹತ್ರ ಇರಬೇಕು ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆ ಸುಧಾರಿಸಬೇಕು ರೈತರಿಗೆ ಸಹಾಯ ಮಾಡ್ಕೊ ಮಾಡ್ಬೇಕು ಅವಾಗ ನಾವವುೊಂದು ಶಿಕ್ಷಣ ಪಟ್ಟಿದ್ದೀವಿ ಅಂದ್ರೆ ಒಂದು ಒಂದು ಸಂದೆ ಸ್ಥಾನದಲ್ಲಿ ಇದ ವವಿ ಅಂದ್ರೆ ಎಲ್ರಿಗೂ ಒಂದ ಎಲ್ರಿಗೂ ಒಂದ್ ಸಹಾಯ ಮಾಡೊ ತರ ಇರ್ಬೇಕು ಅದೇ ನಾವವು ಏನೋ ಒಂದು ಓದಿದ್ವಿ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋದ್ವಿ ಒಳ್ಳೆ ಸಂಬ್ಳ ಕೊಟ್ರ ಅದ್ ಹಂಗ ಇರಬಾರ್ದ ಸ ಇವು ಒಂದು ಐವತ್ತು ಜನ ಹೆಲ್ಪ್ ಮಾಡ್ಬೇಕು ಒಂದು ಐವತ್ತು ಜನಲ್ಲಿ ಒಂದು ಐದ ಚೆನ್ನಾಗ್ ಎಲ್ಪ್ ಮಾಡ್ಬೇಕು ನಮಿಂದ ಏನ್ ಸಹಾಯ ಆಗುತ್ತೋ ಅದ್ ಮಾಡ್ಬೇಕು ಅಂದ್ರೆ ನಾವವು ಶಿಕ್ಷಣ ಓದಿನೂ ನಾವು ಎಲ್ಲಾ ಕೆಟ್ಟ ಕೆಟ್ ಪದಾಗ್ಲೂ ಅವೆಲ್ಲಾ ಯಾವ್ದೇ ತರ ಏನೋ ಯೂಸ್ ಮಾಡ್ಬಾರ್ದ
ಹೌದೌದು ಅದಂತ ನಿಜ
ಇವಾಗ ಏನ್ ಗೊತ್ತಾ ಶಾಲೆಗೆ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ ಹಬ್ಬಗ್ಗಳುೂ ಮಾಡ್ತಾ ಇದ್ದಾರೆ ಒಂದೊಂದ್ ಶಾಲೆಯಲ್ಲಿ ಸಂಕ್ರಾಂತಿ ಮಾಡ್ತಾರೆ ದೀಪಾವಳಿನ ಮಾಡ್ತಾರೆ ಯುಗಾದಿನೂ ಮಾಡ್ತಾರೆ ಇವಾಗ ಅಂಗ
ಹೌ ಗಣೇಶ ಚತುರ್ದಶಿ ಅಂತೂ ತುಂಬಾ ಚಂದ ಮಾಡ್ತಾರರು ಅಲ್ವಾ
ಒಳ್ಳೆ ಒಳ್ಳೆ ಬಿ ಟೆಕ್ ಕಾಲೇಜಸ್ ಅಲ್ಲೆಲ್ಲ ಎಲ್ಲಾರು ಮಾಡದೆ ಬರೀ ಫಂಕ್ಷನ್ ಮಾಡ್ತಾರೆ ಒಟ್ಟು ಎಜುಕೇಶನ್
ಹೌದು ಅದು ನಿಜ ವಿದ್ಯಾರ್ಥಿಗಳಿಗೆ ಏನಂದ್ರೆ ಸರಿಯಾದ ಸರಿಯಾದ ಪಾಠ ಕಳ್ಸೋದು ಅದ್ರಲ್ಲೂ ನಿಮಗೆ ಹೆಂಗೆ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಇಂಥವೆೆಲ್ಲಾ ಸರ್ಕಾರಿ ಶಾಲೆಯಲ್ಲಿ
ಹೌದು ಹೌದು ಏನ್ ಗೊತ್ತನಾ ಶಿಕ್ಷಣ ಹ್ಮ ಶಿಕ್ಷಣ ಇಲ್ಲ ಅಂದ್ರೆ ನಮ್ ಕೈಲ್ಲಿ ಜನರು ನಮ್ಮನ್ನ ನೋಡೋ ಇದೇ ಬೇರೆ ಆಗೋಗುತ್ತೆ ಅದೇ ಒಂದು ಶಿಕ್ಷಣ ನಮ್ ಕೈಯಲ್ಲಿದೆ ಅಂದ್ರೆ ನಮಕ್ ಕೊಡೋ ಮರ್ಯಾದೆನೇ ಬೇರೆ ಇರುತ್ತೆ
ಶಿಕ್ಷಣಗಿಂತ ಏನು ಆಗಿದೆ ಅಂದ್ರೆ ಇವಾಗ ಸರ್ಕಾರದ ನೌಕರಿ ಸಕರಿ ಇದೆ ಅಂದ್ರೆ ಆ ವ್ಯಕ್ತಿಗೆ ಎಷ್ಟು ಎಷ್ಟು ಗೌರವ ಕೊಡ್ತಾರೆ ಗೊತ್ತಲ್ಲ ನಿನ್ಗ
ಹಾ ಅದ ಗೊತ್ತ ಗೊತ್ತು ಹೌದು ಇವಾಗ ನಮ್ ತಂದೆ ತಾಯಿನೇ ಆಗಿರ್ಬೋದು ಇವಾಗ ನಾವು ಒಳ್ಳೆ ಶಿಕ್ಷಣ ಪಟ್ಟ ಹೊಂಡಿದ್ದೀವಿ ಅಂದ್ರ ನ ತಂದೆ ತಾಯಿ ಒಳ್ಳ ಒಂದೆ ಒಳ್ಳೆ ಮರ್ಯಾದೆ ಕೊಡ್ತಾರೆ ಅಕ್ಕಪಕ್ಕ ಮನಾಗೇ ಆಗಿರ್ಬಹದು ಊರ್ ಜನರ ಓ ಇವ್ರ ಮಗಳು ಚೆನ್ನಾಗಿ ಓದಿದಾಳಪ್ಪ ಅನ್ನೋ ಒ ಒಳ್ಳೆ ಹೆಸರು ಅದೇ ನಾವ್ ಓದಿಲ್ಲ ಅಂದ್ರೆ ಅಲ್ಲೇ ನಮ್ಗೆ ಏನ್ ಫುಲ್ಲು ಅಷ್ಟೊಂದು ಏನು ಮರ್ಯಾದೆ ಕೊಡಲ್ಲ ಬಡತನ ನಿರುದ್ಯೋಗ ಅಂದ್ರೆ ಶಿಕ್ಷಣ ಇಲ್ಲ ಅಂದ್ರನು ವ್ಯವಸಾಯ ಅವೆಲ್ಲ ಮಾಡ್ಕೋಬಹುದು ಬಟ್ ಶಿಕ್ಷಣ ಇದ್ರೆ ಒಂಥರ ನಮ್ಮ ಇದ ನೋಡದೇ ಬೇರೆ ನಮ್ಮ ರೀತಿ
ಹೌದು ಅದೇ ನಾವವು ಚೆನ್ನಾಗಿ ಎಲ್ಲಾ ಒಳ್ಳೆ ಸರ್ಕಾರಿ ನೌಕರಿ ಕರೀಲಿದೀವಿ ಅಂತೆ ನಮ್ಮನ್ನು ಎಲ್ಲರೂ ಚೆನ್ನಾಗಿ ಗೌರವ ಕೊಟ್ಟ ಮರ್ಯಾದೆ ಕೊಟ್ಟು ನಮ್ಗೆ ನಮ್ಮ್ ಮಾತ ಬೆಲೆ ಕೊಡ್ ಇಲ್ಲ ಅಂದ್ರೆ ನಮ್ಮಂದು ಪಕ್ಕ ಕಿಟ್ಬ ಬಿಡ್ತಾರೆ ಅದೊಂದು ನಿಜ ಅಲ್ವಾ
ಹೌದು ಇವಾಗ ಸರ್ಕಾರ ಶಿಕ್ಷಣ ಯೋಜನೆಗಳಿದೆ ಅಲ್ವಾ ಅದಲ್ಲಿ ಉಚಿತ ಶಿಕ್ಷಣ ಕೊಟ್ಟ ಗೌರ್ಮೆಂಟ್ ಕಡೆಯಿಂದ ಮಧ್ಯಾಹ್ನದ ಊಟ ಯೋಜ ಜನೆ ವಿದ್ಯಾರ್ಥಿಗಳಿಗೆ ಬಟ್ಟೆ ಪುಸ್ತಕ ಎಲ್ಲ ಕೊಡ್ತಾರೆ ನಮ್ಮ ಗೌರ್ಮೆಂಟ್ ದಿಂದ ಅಂದ ಅಲ್ಲ ಯೂ ಅದನ್ನೆಲ್ಲ ಪಡ್ಕೊಂಡದ ಇರ್ಬೇಕು ಎಲ್ರಿಗೂ ಅಂದ್ರೆ ಪಡ್ಕೊಂಡು ಅವಪ್ಪ ನಮ್ ಗೌರ್ನಮೆಂಟ್ ಇಷ್ಟು ಕೊಡ್ತಾ ಇದದೆ ಅಲ್ಲ ಅಂತಾದ್ರು ಒಳ್ಳೆ ಸ್ಥಾನದಲ್ಲಿ ಓದ್ಬೇಕು ಎಲ್ಲಾ ಮಕ್ಳು ಅಷ್ಟೆ
ಹೌದು ಸರ್ಕಾರದವರು ನಮ್ಗೆ ಎಷ್ಟು ಅವ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಗೆ ಸಹಾಯ ಮಾಡಕ್ ನೋಡ್ತಿದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಅದನ್ನ ಅರ್ಥ ಮಾಡ್ಕೊಂತಲ್ಲ ಅಲ್ವಾ
ಹೌದೌದು
ಅದೇ ಅ ಅದೇ ಎಲ್ಲಾ ವಿದ್ಯಾರ್ಥಿ ಅರ್ಥ ಮಾಡ್ಿಕೊಂಡು ಅವರು ಸ್ವಲ್ಪ ಬುದ್ಧಿ ತಗೊಂಡ್ ತಗ ಐ ಮೀನ್ ಬುದ್ಧಿ ಇರ್ಬೇಕ ಅವು ಅಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಿ ನಾವು ಚೆನ್ನಾಗ್ ಓದ್ಕೋಬೇಕಂತ ಅವರು ಯೋಚನೆ ಮಾಡಿ ಒಂದು ಆ ಸರ್ಕಾರದ ನಾವು ನೌಕರಿಯಲ್ಲಿದ್ರೆ ಅವ್ರು ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರಲ್ವಾ
ಹ್ಮ್ ಅದೇ ಅದೇ ಇವಾಗ ಶಿಕ್ಷಣ ಅರ್ಥ ಏನಂದ್ರೆ ಶಿಕ್ಷಣ ಎಂದ್ರೆ ಕೇವಲ ಒಂದು ಬರಹ ಕಲಿಯುವೋದು ಮಾತ್ರಾನೇ ಅಲ್ಲ ಶಿಕ್ಷಣ ಅಂದ್ರೆ ಓದೋದು ಬರಿೀ ಅಷ್ಟೇ ಅಲ್ಲ ಶಿಕ್ಷಣ ಅಂದ್ರೆ ನಾವು ಎಲ್ಲಾ ಕಲಿಬೇಕು ಶಿಕ್ಷಣದಲ್ಲಿ ಅಂದ್ರೆ ಸೈಲೆಂಟ್ ಅಂದ್ರೆ ಒಂಥರ ಯಾವತರ ಅಂದ್ರೆ ಫುಲ್ ಉತ್ತಮವಾಗಿ ಗುಣಗಳಿರ್ಬೇಕು ನಮ್ಮಲ್ಲಿ ನೆತ್ತಿನ ಹೌದು ಕಲಿ ಎಲ್ಲ ಇದು ನಿಜವಾದ ಶಿಕ್ಷಣ ಅಂದ್ರೆ ನಮ್ಗೆ ಬರ ಓದೊ್ಿದ್ರೆ ಆಗಲ್ಲ ಒಂಥರ ಜನಗೆ ಒಂದು ಒಂದು ಮ ದ್ರೆ ಕೊಟ್ಟು ಮಾತಾಡ್ತಿವ್ ನೋಡು ಅದು ನಮ್ಮ್ ಶಿಕ್ಷಣದಲ್ಲಿ ಕಲ್ತಿರ್ಬೇಕು ನಾವು
ಅದೇ ಅದೇ ಅದೇ ಅಂತಿದ್ದೀನಲ್ವಾ ಶಿಕ್ಷಣದ ದೃಷ್ಟ್ಯತೆ ಸಂಸ್ ಅಧಿಕಾರ ಸಮೇತ ಸರ್ಕಾರದ ಸರ್ಕಾರದ ಶಾಲೆಯಲ್ಲಿ ಕಲಿಸ್ತಾರೆ ಆದ್ರೆ ವಿದ್ಯಾರ್ಥಿ ತಿಳಿಯಲು ಅದ್ರರ ಬಗ್ಗೆ ಗಮನ ಇರಲ್ಲ. ಗಮನ ಇಟ್ಟು ಅವರು ಕೇಳಿ ಎ ಎಲ್ಲವನ್ನೂ ಅವರತ್ತೆ ಊಟ ಮಾಡ್ಕೊಂಡು ಅವರ ಜೀವನದಲ್ಲಿ ಅವರು ಅದೇ ರೀತಿ ಅನುಸರಿಸಿದರೆ ನಮ್ ನಮ್ ಗೊತಾಯ್ತು ನಮ್ ಸಮಾಜ ಅನ್ನೋದು ತುಂಬಾ ಉದ್ದಾರ ಆಗತ್.
ಹ್ಮ್ ಹೌದೌದು. ಶಿಕ್ಷಣದಲ್ಲಿ ಅ ಶಿಸ್ತು ಅಬಲ್ ಎಲ್ಲ ಕಲಿಬೇಕು ಉತ್ತಮ ನಡೆ ನೋಡಿ.
ಹೌದು. ತಾಳ್ಮೆ ಅನ್ನೋದು ತುಂಬಾ ತುಂಬಾ ಅಂದ್ರೆ ಮ್.
ವ್ಯಕ್ತಿತ್ತದ. ಹಾ ಹೌದೌದು. ಉದ್ಯೋ ಉತ್ತಮ ಉದ್ಯೋಗ ಪಡ್ಕೋಬೇಕು ಒಳ್ಳೆ ಶಿಕ್ಷಣ ಪಡೆದು. ಶಿಕ್ಷಣದಿಂದ ಉತ್ತಮ ಉದ್ಯೋಗ ಸಿಗುತ್ತೆ ನಮ್ಗೆ. ಒಳ್ಳೆ ಶಿಕ್ಷಣ ಪಡೆದ್ರೆ ಜೀವನದಲ್ಲಿ ಹ್ಮ್ ಒನ್ ಯಶಸ್ಸು ಸಮಾಧಿಸು ಸು ಇರ್ ಇರುತ್ತದೆ.
ಹೌದೌದು ಅದು ನಿಜ ಶಿಕ್ಷಣ ಅನ್ನೋದು ನಮ್ಮ ಜೀವನ್ದಲ್ಲಿ ತುಂಬಾ ಮುಖ್ಯವಾದ ಬಗ್ಯಾ. ರಿಗ
ಹೌದೌದು. ಕ್ಷಷಣ ಇಲ್ದೆ. ಅಂದ್ರೆ. ಶಿಕ್ಷಣ ಕಲಿಬೇಕು. ನಾವು ಯಾರೇ ಆಗ್ಲಿಬಿಡು ನಿಮ್ಮ ಅಕ್ಕ ಪಕ್ಕ ಮನೆಯವರ್ ಯಾರೇ ಇದ್ರು ಶಿಕ್ಷಣ ಎಲ್ರಿಗೂ ಅಷ್ಟೆ ಶಿಕ್ಷಣ ಕಲಿಯಕ್ಕೇಳು ಯಾರು ಓದ್ದೇ ಇರ್ತಾರೋ ಅವ್ರಿಗೆಲ್ಲಾ ನೀನ ಹೇಳ್ಬೇಕು.
ಹಾ ಅದು ಅದ್ರಿಂದಾನೇ ಅಲ್ವಾ. ಆದ್ರೆ ಏನ್ ಗೊತ್ತಾ ಇವಾಗಿನ್ ಸರ್ಕಾರ ಗ ಒಂದು ಪದ್ಧತಿಯನ್ನು ತಂದಿದೆ. ಹೇಗಂದ್ರೆ. ಬೇರೆ ಹಳ್ಳಿ ಕಡೆ ಏನಾಗಿದೆ ಅಂದ್ರೆ ಮಕ್ಕಳ್ನ ಓದಕ್ಕೆ ಕಲ್ಸೋದಿಲ್ಲ. ಆದ್ರಿಂದಾ ಅ ಏನ್ ಮ ಏನ್ ತಗೊಂಬಂದವ್ರ್ ಅಂದ್ರೆ ಒಂದ್ ರೂಲ್ ಅನ್ ತಗನ್ಬಂದವ್ರೆ. ಏನಂತ ಹದ್ನಾಲ್ಕು ವರ್ಷ ಟು ವರೆಗೂ ಯಾರ್ಗ್ ಯಾರೇ ಮಕ್ಳಗಾಗ್ಲಿ ಕೆಲ್ಸಕ್ ಕಲ್ಸಬಾರ್ದ್
ಹೌದು ಕರೆಕ್ಟ್ ಹು ಕರೆಕ್ಟ್ ಹೌದು ಕರೆಕ್ಟ್ ಕರೆಕ್ಟ್ ಎಲ್ಲೇ ಆಗ್ಲಿ ಹದ್ನಾಲ್ಕಕ್ ವರ್ಷ ಮಕ್ಕಳ್ನ ಕೆಲ್ಸ್ ಇಕೊಂಡಿದ್ರೆ ನಾವು ಅದೇ ಆ ಸಮಯದಲ್ಲೇ ಒಂದ್ ಪೊಲೀಸ್ ಒಂದ್ ಕರೆ ಹಾಕಿದ್ರೆ ಇಮ್ಮಿಡಿಯೇಟ್ ಯಾರೇ ಓನರ್ ಅವರು ಇರ್ತಾರೋ
ಹೌದು ತಕ್ಷಣ್ವೇ ನಾವು ಕರೆ ಮಾಡಿದ ತಕ್ಷಣವೇ ಪೊಲೀಸ್ ರು ಬಂದು ಆ ಒಂದು ಶಿಕ್ಷೆ ಶಿಕ್ಷೆ ಏನ್ ಕೊಡ್ಬೇಕು ಅಂತ ಕೊಟ್ಟೆ ಹೋಗ್ತಾರೆ ಅದೊನ್ ತುಂಚ
ಹೂ ಏನ್ ಗೊತ್ತ ಇವಾಗ ಹೆಣ್ಮಕ್ಳನೆಲ್ಲಾ ಅದನ್ನ ಬೇಗ ಎಜು ಅಡ್ಮಿಷನ್ ಇಲ್ದೇ ಶಿಕ್ಷಣ ನಿಲ್ಲಸ್ಬಿಡ್ತಾರೆ ಹಗೆ ಹೂ ಹಂಗೆಲ್ಲ ಅದು ಯಾವ್ದೇ ಕಾರ್ಡ್ಣಕ್ಕೂ ಅದ್ರಕಲ್ಲ ಫುಲ್ ಇ ಆಕ್ಷನ್ ತಗೊಂಡ್ಬಿಡ್ತಾರೆ ಗೌ ಗೌರ್ಮೆಂಟ್ ಅಲ್ವಾ ಫುಲ್ಲ
ಇದನ್ನೆಲ್ಲಾ ನಿಲ್ಸ್ಬೇಕು ಹೌದು ಆದ್ರೂ ಸ ಅದ್ರಲ್ಲೂ ಏನಂದ್ರೆ ಸರ್ಕಾರ ತುಂಬಾ ಅಂದ್ರೆ ತುಂಬಾ ಮಟ್ಟಿಗೆ ಪ್ರಯತ್ನ ಮಾಡಿದೆ ಇದನ್ನೆಲ್ಲ ನಿಲ್ಸ್ಬೇಕು ಅಂತ
ಹ ಹೌದು ಮಕ್ಳ ಅಂದ್ರೆ ಮಕ್ಳ ಭವಿಷ್ಯ ಮಾತ್ರ ತ್ರ ಸರ್ಕಾರ ಹೆಚ್ಚು ಗಮನ ಕೊಡುತ್ತೆ ಮಕ್ಕಳ
ಅದು ಯಾವ ಅದೇ ಸರ್ಕಾರ ಯಾವಾಗ್ಲೂ ಗಮನ ಕೊಡ್ತಿದೆ ಇವಾಗ್ಲುೂ ಕೊಡ್
ಕುಟುಂಬದ ಹಾ
ಆದ್ರೆ ಸ್ವಲ್ಪ ಜನ ಏನ್ ಹೆಂಗಿದಿದ್ದಾರೆ ಅಂದ್ರೆ ಸಮಾಜದಲ್ಲಿ ಕೆಲ್ಸ ಕೆಲ್ಸ ಮಾಡ್ಸ್ಬೇಕು ಮಕ್ಕಳ ಓದ್ಬಾರ್ದ ಅದು ಇದು ಅಂತ ಅದ್ರಲ್ಲೂ ನಮ್ಮ ಸಮಾಜದಲ್ಲಿ ತುಂಬಾ ಅಂದ ತುಂಬ ಕೆಟ್ಟಬುದ್ದಿ ಇರೋರು ತುಂಬ ಜನ ಇದ
ಅದೇ ಖಂಡಿತ ಖಂಡಿತ ಇದ್ದಾರೆ ಆದ್ರೆ ನಾವ್ ಏನ್ ಗೊತ್ತಾ ಒಳ್ಳೆ ಎಜುಕೇಶನ್ ಶಿಕ್ಷಣ ಪಡ್ಕೊಂಡಲೇಬೇಕು ಯಾರೇ ಆಗಿದ್ರೂ ಏು ನಿ ಅಕ್ಕ ಪಕ್ಕ ಅ ಮನೆಗಳಗೋಸ್ತೇ ನೀಗೋಸ್ೆ ಎಲ್ಲ ಚೆನ್ನಾಗ ಓದಿ ಅಂದ್ರೆ ಶಿಕ್ಷಣ ಎಲ್ಲ ಎಲ್ಲಾರೂ ಕಲಿಲಿ ಶಿಕ್ಷಣ ಕಲ್ತರೆ ನಮ್ಗೆಲ್ಲಾ ಗುಣನೂ ಬರುತ್ತೆ ಆಟೋಮ್ಯಾಟಿಕ್ ಆ ಬಂದೇ ಬರುತ್ತೆ
ಹ ಅದಂತೂ ಅದಷ್ಟು ಗದೆ ತಾನಷ್ಟು ತಾನೇ ಬರುತ್ತೆ ಸರಿ ಹಾ